ಹಲೋರ್ ಅದು
ಹಲೋ ಏನ್ ಮಾಡ್ತಿದ್ದೀರಾ
ಊಟ ಮಾಡೋದ ಆಯ್ತು ನೋಡ್ರಿ ನಿಮ್ದ
ಹಲೋ
ನೀವ ಏನ್ ಮಾಡಕೈತಿರಾ ಊಟ ಮಾಡೋದ ಆಯ್ತ ನಮ್ದು
ಊಟ ಮಾಡ್ಲಿಲ್ಲ ಹೇಳು ಅಲ್ಲ
ಊಟ ಮಾಡೋದ ಆಯ್ತು ನಮ್ದು
ಯಾರ್ದು ನಿಮ್ದ ಆಯ್ತಾ ಊಟ ಮಾಡದು ಏನ್ೀನ್್ರಿ
ಹ ಮಟನ್
ಮಟನ್
ಹ್ಮ್
ಎಲ್ ಹೋಗಿದ್ರಿ ಮನೆ ಹೋಗಿದ್ರ
ಹೊರಗೆ ಕರೆದ್ರೆ ಅಂತೇಳಿಲ್ಲ ಹಬ್ಬಕ್ಕ ಕರ್ದ್ರಂತೇಳಿಲ್ಲ
ಹ್ಮ್ ಅಲ್ಲಿ ಹೋಗಿದ್ರಾ
ಹ್ಮ್ ಬಗ್ಲಂಗ ಆಯ್ತದ ನಾನು ನವುಪ್ಪ
ಹ
ನಾನು ನಮ್ಮಪ್ಪ
ಹ ಹಾ ಮತ್ತೆ
ಮತ್ತುತ್ತೆ ವಂದ
ನೀನ್ ಫೋನ್ ಮಾಡ್ದಾಗ ಹೊರಗೆ ಹೋಗ್ಬೇಕ ಅನ್ಕೊಂಡಿದ್ದೆ ಅನ್ಲಿಲ್ಲ ಅದಕ್ ನಮ್ಮ ಅಪ್ಪ ಜನ್ರು ಸರಿ ಹೊರಗ ಹೋಗಿ ಊಟ ಮಾಡ್ಕೊ ಬರ್ತವಿ ೇನ್ ಹೋಗುವ ಅಂದ್ರ ಎಲ್ಲಪ್ಪ ಜ ಇಲ್ಲ ಊಟ ಮಾಡತ ಎನೇಕ ಸನೆ
ಹ
ಹೇಳು
ಮತ್ತೆ ಅಷ್ಟು ಬೇಕಿತ್ತು ಮತ್ತೆ
ಅವ್ರೇ ಪಿಕ್ ಮಾಡಿದ್ರು ಕಾಲು ಪಿಕ್ ಮಾಡಿಕ್ ಮಾತಾಡೋಂದ್ ಕೊಟ್ರ ಆಯ್ ಸುಮ ಏನ್ ಮಾಡದ ಆಮೇಲೆ
ವ್ ಏನೊಂದು ಫೀಡ್ ಮಾಡಿದ್ ನಿ ಹೆಸರು
ರವಿ ತೇಜಾಂತ ಇದ್ದೆ ಏ ನಾನ್ ಮನೆಗ್ ಬಂದಾಗ ಎಲ್ಲಾರ್ದು ಕ್ಲೀನಾಗ ಎಲ್ಲರ್ದು ಹೆಸರು ಸ ಮಾಡ್ ಬರ್ಂದಿತ್ತು ನ ನಡ ಇಲ್ಲ ಏನೇನದ್ ಉದ್ರಿ ಉದ್ರಿ ಯಾರ ಯಾರಂದ್ರ ಕೇಳತಾರ ನಿನ್ನೆ ನೈಟು ಆ ಹುಡುಗಿ ಶಿವಗಂಗಾ ಫೋನ್ ಮಾಡಾಿ
ಹ
ಅದನ್ ನೋಡಿದ್ರೆ ನಮ್ಮ ಅಮ್ಮ ಕಲ್ಪಿಕ್ ಮಾಡ್ಬಿಟ್ರಿ ಕ ಆ ಹುಡ್ಗಿ ಸಡನ್ಲಿ ಕಟ್ ಮಾಡಲ್ಲ ಬಿಡು ಕಾಲ್ ಮಾತಾಡಿದಾಳ ಅಮ್ಮನ ಜೊತೆ ಅದಕ್ಕೆ ನಮ್ಮ ಅಮ್ಮ ಅಂದ್ರು ನಿನ್್ ಫ್ರೆಂಡ್ ಕಾಲ್ ಮಾಡಿದ್ ನೋಡಿ ಇನ್ನೊಂದ್ಸತಿ ಮತ್ತ ರಿಟರ್ನ್ ಮಾಡ್ಬೇಕು ಅಂದ
ಹ
ಸಾರ ತಗ ಮದ ಸುಮನೆ
ಮತ್ ಮತ್ತೆ ಕಾಲ್ ಮಾಡಿದ್ದನು ಹಗೆ
ಹ್ಮ್ ಈಗ ಏನಗತ್ ಗೊತ್ತಾ ಕಾಲ್ ಮಾಡಿ ಕಾಲ್ ಚ ನನ್ ಯಾರಾದ್ರರು ಪಿಕ್ ಮಾಡಿದ ಕಾಲ್ ಕಟ್ ಮಾಡಿದ್ರೆ ಮನೇಲ್ ಒಂದಥರ ತಿಳ್ಕೊಂತಾರ ಆಯ್ತಾ ಹ್ಮು ಅದಕ್ ನಾನ್ ಹೇಳೊದ್ ಎಲ್ರಿಗೂ ಕಾಲ್ ಮಾಡಿರ್ತೀರ ಸುಮ್ನೆ ಮಾತ್ ತಾಡ್ರಿ ಏನು ಅನ್ನಲ್ಲ ಅಂದ್ರ. ಅದಕ್ ಸುಮ್ನೆ ಆಗಿದ್ದೆರೀ.
ಏನ್ ಕೆಳ್ಯಾಳಂತ್ ನಿಮ್ಮ ಅಮ್ಮ.
ಅದೇ ಯಾರು ಅಂತ ಕೇಳಿದ್ರಂತ.
ಹ
ಆಂಟಿ ನಾನ್ ಉಮೇಶನ್ ಫ್ರೆಂಡ್ ಸ್ವಲ್ಪ ಮಾತಾಡ್ಬೇಕಿತ್ತು ಅಂದಂತ. ನಾನ್ ಹೇಳ್ತೀನಿ ಏನಂದ ಆಂಟಿ ಅಸೈನ್ಮೆಂಟ್ ಬರಿಯೋದಿತ್ತು ತ್ತು ಅಸೈನ್ಮೆಂಟ್ ಹಗಿಸ್ಕೊಳ್ಬೇಕಿತ್ತು ಅದಕ ಸರಿ ತಗೋ ಹೇಳ್ತನ ಬಂದ ಆದ್ಮೇ ಕಾ ಸರಿ ಅಂತ ಸುಮ್ಮನೆ ಆದ. ಅದನ್ ಅವಂಗ್ ಹೇಳಿದ್ರು ಅಮ್ಮ. ಮತ್ತೆ.
ನಮಗೊಂದ್ ಅಸೈನ್ಮೆಂಟ್ ಹೇಳ್ ನಮ್ಮ ಬರೇ ಅತ್ ಹೇಳ್ತೀರಲ್ಲ ನಮಗ್.
ಏನ್ ಏನ್ ಐತಿ ಬರಿಯೋದ್ ಏನ್ ಕೊಟ್ಟ ಬರಿಯಕೆ.
ಕೊಮ್ಮಿಡ್ ಬಗ್ಗೆ ಬರಿಬೇಕಂತ.
ನೀವ್ ಯಾಕ್ ಬರಿಬೇಕು.
ಅಸೈನ್ಮೆಂಟ್ ಕೊಟ್ರ ನಮ್ಗ.
ನಿಮಗ್ ಯಾರ್ ಅಸೈನ್ಮೆಂಟ್ ಕೊಟ್ರಲೇ.
ನಿಮಗ್ ಅಲ್ಲ ನಮಗ್ ಕೊಟ್ಟಾರ್.
ನಿಮಗ ಅದೇ ಯಾರ್ ಕೊಟ್ಟರ್.
ತಗೊಬರು ಅವ್ರು ಕೊಟ್ಟಾರ ಅವ್ರ ಬಗ್ಗೆ ಬರೀಬೇಕ. ಒಂದ್, ಐದ್, ಆರ್ ಪೇಜ್ ಬರೀಬೇಕಂತ ನೋಡ್ರಿ.
ಹೌದ ಯಾರ್ ಹೇಳಿದ್ರಿ ಬರಿಬೇಕು ಅಂತ.
ನಮ್ಗ ಎನ್ವಾರಮೆಂಟಲ್ ಸೈನ್ಸ್ ಅಂತ ಹೇಳಿ ಒಬ್ಬಂದ್ ಸರ್ದ ಐತಿ.
ಆ
ಡಿ-ಕೆ ಪಾಟೀಲ್ ಸರ್ ಅಂತೇಳಿ ಅವ್ರು ಕೊಟ್ಟಿರಿ.
ಮತ್ತ್ ಇದುರಿ ಪಿಟಿ ಸರ್ ಏನೋ ಯಾರ್ದೋ ಇದು ಮಾಡಬೇಕು ಪ್ರಾಜೆಕ್ಟ್ ಮಾಡ್ಬೇಕು ಒಂದ್ ಸಾವಿರದ ಐದ್ನೂರು ರೂಪಾಯಿ ಹಾಕ್ರೀ ಅಂತ ಹಾಕಿದಾರೇ ಅದನ್ ಯಾರ್ ಹಾಕ್ತಾರೀ ಅಷ್ಟ ಯಾಕ್ಬೇಕು ಪ್ರಾಜೆಕ್ಟ್ ಮಾಡಾಕಂತ.
ಗೊತ್ತಿಲ್ರಿ ಅದ.
ಏನ್ ಇವರು ಏನ್ ಮಾಡಾಕ್ ಕೆಲ್ಸ ಅವ್ರ್ ಒಬ್ಬರು ಪಿಟಿ ಟೀಚರು ಪಿಟಿ ಬಗ್ಗೆ ಹೇಳ್ಕೋಟ್ಟ್ ಬಿಟ್ರೆ ಮುಗೀತಪ್ಪಾ ಸುಮನೆ ತಲೆ ತಿಂತಾರರಲ್ರಿ
ಒಂದ್ ಸಾವಿರದ ಐದ್ನೂರ್.
ಹ್ಮು ಹುಡುಗಿರಿಗ್ ಎರಡ್ ಸಾವಿರದ ಐದನ್ನೂರು ಅಂದಾರಂತೆ. ಹು ಅವರು ಅದಕ್ಕೆ ಕಾಲ್ ಮಾಡಿರೋದು ಇವತ್ತು ನಿನ್ನೆ ಅದಕ್ಕೆ ಕಾಲ್ ಮಾಡಿದಾಳ ಆ ಹುಡುಗಿ.
ಎರಡು ಸಾವಿರ ಐದನ್ನೂರ.
ಹು ಅದಕ್ಕೆ ನೀ ನಿನ್ನ ಹತ್ರ ಎರಡ್ ಸಾವಿರ ಇದ್ರೆ ಹಾಕು ನಾನ್ ಆಮೇಲೆ ಮನೆಯಿಂದ ಬಂದಾದ್ಮೇಲೆ ನಾನ ಹಾಕಿ ಕೊಡ್ತೀನಿ
ಅದಕ್ ನಮ್ಮಮ್ಮ ಕೇಳಿದೆಮ್ಮ ಹಾಕ್ಲೇನ್ ಅಂತ ನಿನಗ್ ನಂಬಿಕೆ ಇದ್ರೆ ಹಾಕು ಇಲ್ಲಾಂದ್ರೆ ಬೇಡ ಸರಿ ಅಮ್ಮ ಅಂತ ಹಾಕಿ ಇಟ್ಟೆ.
ಎರಡು ಸಾವಿರದ ಐದನ್ನೂರು
ಹ್ಮು ಅವ್ ಏನ್ ಮಾಡಿಸ್ತಾರೆ ಅಂತ ಸುಮ್ನೆ ನಾವೇ ಮಾಡಿಸಕೊಡ್ತ ಬಿಟ್ರೆ ಮುಗಿತಪ್ಪ ಅದ್ ಅದನ್ ಬೇರೆ ಯಾರೋ ಟೀಚರ್ಸ್ಗೋಲಿಗ್ ನಾವ್ ಟಾಪಿಕ್ ಕೊಡ್ಬೇಕಂತ ಅವರಿಗೆ.
ಟೀಚರ್ಸ್ಗೆ
ಹು ಅವ್ ಅವನು ಬೇರೆ ಟೀಚರ್ಸ್ಗೆ ಕೊಡ್ತಾರ ಕೊಡ್ತಾರಂತೆ.
ಹಾ ಅವ್ರ ಮಾಡಕೊಡ್ತಾರ.
ಅವರ ಮಾಡಿ ಸರ್ಚ್ ಮಾಡಿ ಗೂಗಲ್ಲ್ ಎಲ್ಲಾ ಈಗ ಒಬ್ಬ ಗಾಂಧೀಜಿ ಅಂತ ಕೊಟ್ ಮಹಾತ್ಮ ಗಾಂಧೀಜಿ ಅಂತ ಕೊಟ್ವಿ.
ಹ್ಮ್
ಮಹಾತ್ಮ ಗಾಂಧೀಜಿ ಯಾವಾಗ ಹುಟ್ಟಿದ್ದು ಎಲ್ ಬೆಳೆದಿದ್ದು ಏನೇನ್ ಮಾಡಿದ್ರು ಅವೆಲ್ಲ ಬರ್ದ ಕೊಡ್ತಾರಂತ ಹೆಂಗೆ
ಆದ್ದರಿಂದ ಏನಾಯ್ತಿ ನಮ್ ಮಾರ್ಕ್ಸ್ ಮಾರ್ಕ್ಸ್ ಬರ್ತವ ನಮಗೂ
ಏನ್ ಸುಮ್ ಸುಮ್ನೆ ಅಪ ಯಾವ್ದಕ್ ಮಾಡಿಸ್ತಿದಾರ ಅನ್ನೋದು ಗೊತ್ತಾಗ್ತಿಲ್ಲ ಈಗ
ಯಪ್ಪಾ
ಒಂದ್ ಸಾವಿರದ ಐದನೂರು ಎಲ್ಲಿಂದ ಬರತ್ತು ನಿಮ್ಗೆ ಹೇಳು
ತಕೊಂತರ ಯಾಕ ಅಂತಾರ
ಈಗ ಅದೇ ಯಾಕಂತ್ರ ಈಗ ಬಿಡು ಈ ಬುಕ್ಸ್ ಏನಾದ್ರು ಕೇಳಿದ್ರೆ ಇದು ಮಾಡಸ್ಬೋದಪ್ಪ ಇಷ್ಟ್ ಇಷ್ಟು ದುಡ್ಡು ಏನ್ ಮಾಡಿಸ್ತಾನನೆ ಅಂತ ನಮಗ ಕೊಟ್ರೆ ನಾವೇ ಮಾಡ್ಕೊಡ್ತೀವಲ್ಲ ಎ ಫೋರ್ ಸೈಜ್ ಶೀಟ್ ಇರುತ್ತೆ ಹಂಗೂ ಟೈಪ್ ಮಾಡಿ ನಾವೇ ಇಟ್ರೆ ಮುಗಿತಪ್ಪ
ಬರ್ದಕೊಡ್ದೇವಪ್ಪ
ಕಾಪಿ ಪೇಸ್ಟ್ ಮಾಡಿದ್ರೆ ಮುಗಿದ್ದಲೆ ನೀವು ನೋಡಿದ್ರೆ ಯಾಕಾದ್ರ ಬೇಕು ಅಂತ ಮತ್ತೆ ಮತ್ತ್ ನಿಮ್ ಊರು ನೇಚರ್ ಇದು ವಾತಾವರಣ ಹೆಂಗ್ ಅಯ್ತ್ರಿ
ನಮ್ಮೂರ ನೀವ್ ಹೇಳೋದ್ರಿಂದ ಬಿಸಿಲು ಬರಕತಿ ಇವಾಗ
ಯಪ್ಪಾ ಅಯ್ಯೋ ಬಿಸಿಲು ಬಿಸಿಲು ಇಲ್ಲೂ ಫುಲ್ ಬಿಸಿಲು ರೀ ಈಗ ಬೆಳಗ್ಗೆ ಮಳೆ ಬಂತು ಈಗ ಫುಲ್ ಬಿಸಿಲು ಮತ್ತೆ
ಶೇಕೆ ಈವಾಗ ಬಿಸಲು ಬರಕತದ ನೋಡ
ಮತ್ತೆ ಏನ್ ಊಟ ಮಾಡಿದ್ರಿ ಕಾಲೇಜಿಗೆ ಇದು ಬುಧವಾರ ಸಂಜೆ
ಗುರುವಾರ ಕ್ಲಾಸಿಗೆ ಬರ್ತೀರಾ
ಅವರ ಬೆಳಗ್ಗೆ ಕ್ಲಾಸಲ್ಲಿ ಇರ್ತೀವಿ ಗುರುವಾರ ಏನರೀ ಡಿ ಕೆ ಮೇನ್ ಆಗಿರೋದು
ಪ್ರಾಕ್ಟಿಕಲ್ ಯಾರ್ದ
ಹ್ಮ ಎರಡುತಾಸ ಪ್ರಟಿಕಲ್
ಅದ್ ಏನ್ ಚೆಕ್ ಮಾಡ್ತಾನ ಅಂದ ಪಾತ ಅವ ಏನ್ ನಿಮ್ದು ಮತ್ತೆ ಬೇರ್ರ ಗ್ರೂಪ್ದು ಕಂಪಾರಿಸನ್ ಮಾಡಿರಿ ಮತ್ತೆ ನಾನು ನೆಕ್ಸ್ಟ್ ಪ್ರಾಕ್ಟಿಕಲ್ ಆಗಸ್ಟಿಗೆ ನೋಡ್ ಚೆಕ್ ಮಾಡ್ತೀನಿ ನೋಟ್ಸ್ ಎಲ್ಲರದು ಅಂದನಪ್ಪ.
ಅದು ಸೆಟ್ಸನ್ದು
ಹಾಂ ಇಂಟರ್ಸೆಕ್ಷಕ್ಷನ್ನು ಯವನಿಯನ್ನು ಹಾ ಸಟ್ಸ್
ಮಾಡಿಸ್ತಾರ ಸುಮ್ನೆ ಮ್ಯಾಥ್ಸಂದ ಎಲ್ಲಾ ತಂದ ಇಲ್ಲ ಆಗ್ತ ನೆಕ್ಸ್ಟ್ ಇಯರ್ ಕಂಪ್ಯೂಟರ್ ಐತ್ ಗೊತ್ತಾ
ಹ್ಮ್ ಮಾಥ್ಸ್ ಐತಂದ ನೆಕ್ಸ್ಟ್ ಇಯರ್ ಸಬ್ಜೆಕ್ಟ್
ಮತ್ತ ಸ್ಟೇಸ್ಟಿಕ್ಸ್ ಅಂತ ಒಂದ ಐತಂತೆ ಅಯಾ ತರೆ ಬಾ ತರೆ ಫುಲ್ಲು ತಲೆತ್ರು ಅದ್ರೊಳಗೆ ಇದು ಮೊನ್ನೆ ಕಂಪ್ಯೂಟರ್ ಬೇಸ್ ಅವೇನು ಈಸಿ ಇರತ್ತ ಬಿಡು ಕಂಪ್ಯೂಟರ್ ಈಸಿ ಇರತ್ತೆ ಮತ್ತೆ ಸ್ಟೇಸ್ಟಿಕ್ಸ್ ಒಂದು ಹ್ಞ ಜೀವತ್ತಿನತ
ದವರ ಕಾಣಂತರ
ದೇವ ನತಿ ಯಲ್ಲ ದೊಡ್ಡ ದೊಡ್ಡ ದೇವರ ಗಾಣಿಸತ ಮತ್ತೆ ಫೋನ್ ಮಾಡಿದ್ದೆ ಯಾರಿಗ್ ಬೇರೆಯವ್ರಿಗೆ ಯಾರಿಗಾದ್ರರು ಸಂಜು
ಅವತ್ತ್ ರಿಂಗ್ ಆಗ್ತದಪ್ಪ ಎತ್ತವಲ್ಲವ
ಹ್ಮ ಫುಲ್ ಬ್ಯುಸಿಯಲ್ಲಿ ಇಡ್ತಾರಪ್ಪಾ ಹುಡುಗರು ಮನೆ ಮನೆ ಹೋಗಿ ಏನ್ ಮಾಡ್ತಾರನ್ನ ಸುಮ್ಮ್ನೆ ಬ್ಯುಸಿ ಬ್ಯುಸಿ ಅಂತ ಇರತ್ತಪ್ಪ
ಹ್ಮ
ನೀವ ನೋಡ ನ ನಂದ ಒಂದೇ ನೋಡ ಸುಮ್ಮನೆ ಹೋಕ್ಕಿನಿ ಒಂದ್ಐದ್ ಗಂಟೆ ಫ್ರೆಂಡ್ಸ್ ಜೊತೆ ಹೋಗೋದು ಹತ್ ಹತ್ತು ಗಂಟೆ ಬರ್ತೀನಪ್ಪ ನೈಟ್ ಮನೆಗೆ ಸುಮ್ನೆ ತಿರ್ಗಾಡದು ಸಂಜೆ ಆದ್ರೆ ತಿರ್ಗಾಡದ್ ನೋಡು ಎಲ್ಲಿ ಹೋಗದು ಈ ಜನ ಹೊಡೆದ್ವೇನು ಅಲ್ಲಿ ಕಡಿದ್ವಿ ಕಾಡಲ್ಲಿ ಅದನ್ನ ನೋಡಿದ್ವು ಇದನ್ನು ನೋಡಿದ್ವು ಅವೇ ಅಡ್ತ
ಮು ಮನಿಬದ್ರೆ ಹ
ಉಡ್ಡದ್ಮೇಲೆ ಒಂದ್ ಫ್ಯಾನ್ ಒಂದ್ ಓಪನ್ ಮಾಡಿಬಿಟ್ಟಾರ
ಹ್ಮ
ಆ ಸುಮ್ನೆ ಆ ಫ್ಯಾನ್ ಒಳಗೆ ಹತ್ತದು ಫ್ಯಾನ್ ಒಳಗ ಲಿಫ್ಟ ಲಿಫ್ಟ್ ಐತೆ ಆ ಲಿಫ್ಟ್ ಇಂದ ಕೆಳಗೆ ಇಳೆದ
ಅದು ಸ್ಟ್ರಕ್ ಆದರೆೆ
ತೆಗೆದಾಕೋದು
ಅದ ಒಂದ ಸ್ಟ್ರಕ್ ಆದ್ರೆ ಸಣ್ಣದ
ಈ ಎಂಗ್ ಸ್ಟ್ರಕ್ ಆಗಿತ್ತು ಅದು
ಒಳಗೆ ಹಂಗದೋಗುತ್ತ ಅದು ಶಾ ನೋಡಿ ನಿ
ಹ್ಮ್ ಆದ್ರೂ ಆ ತೂತ ತಂಗಿರ್ ತೊಂದು ದೊಡ್ಡ್ದ
ಹಾ
ಕೆಳಗಿನಿಂದ ನೋಡಿದ್ರೆ ಮ್ಯಾಗಿಂದ ಕಾಣತ್ತ ಅದ್
ಹ್ಮ ಮೇಲ್ ಹತ್ಬೋದು ಫುಲ್ ಟಾಪು ಅಲ್ ಒಂದ್ ಇದು ಇರತೆ ಗೊತ್ತಾ ಹಿಂಗೆ ರೆಕ್ಟಾಂಗುಲರ್ ಟೈಪ್ ಬಾಕ್ಸು ಅಲ್ಲಿವರೆಗೆ ಹೋಗ್ಬೋದು ಮತ್ತ ಆ ರೆಕ್ಕೆ ಒಳ ರೆಕ್ಕೆನ ನೋಡ್ಬೋದು ಅಲ್ಲಿ ಹೋಗಿ ಮೇಲೆ ಹೋಗಿ
ಅಲ್ಲಿಂದ ಬಿದ್ರೆ ಆಯ್ತು ಗೋವಿಂದ
ಏ ಫುಲ್ ಇದು ಇರತ್ತಲ್ಲ ಬೀಳಲ್ಲ
ಹೋಗ ನೋಡ್ರ ಗೊತ್ತ ಒಂದಸಲ ಹೋಗ ನೋಡು
ಓ ನಿನ್ನ ಪ್ರತಿ ಪ್ರತಿ ಸತಿಯಲ್ಲಿದ್ದ ಹೊಕ್ಕಿವಿ ನಾವು ತ್ಯ ಹ್ಮ್ ಏನು ಬೀಳಲ್ಲ ಫುಲ್ ಕವರ್ ಇರತ್ತ ಫುಲ್ ವಯರು ಅದ್ರಿಂದನೇ ತುಂಬರುತ್ತೆ ಒಂದ್ ಐದ್ ಜನ ಮಕ್ಕ ಬದಲಿ ಅದ್ರೊಳಗೆ ಹಂಗೈ್ತ ಫಾನು
ಮತ್ತ ಮತ್ತ
ಹಾ
ಮಕ್ಕರಿ ಮತ್ತೆ ನೆೇಟೆ
ಹ್ಮ್ ಮತ್ತೆ ಸಮಚಾರ
ಸಮಾಚಾರ
ಹ್ಮ್
ಏನ್ ಸಮಾಚಾರವು ಕ ನಾ ಅರ
ಮನೆ ಯಾಕೆಾದ್ರರು ಬಂದ್ಬಸ ಮನೆ ಬ
ಹ
ನಿಚಲಿ ಹಂಗೆ ಅನಿಸರು ಎಲ್ರು ಕಾಲೇಜಿ ಬೇರೆ ಹೋಗ್ಬಿಟ್ಟಿದ್ರ ಇರೋದ ಒಂದ ನಾ ನಾಕೈದು ಜನ ಇದ ನೋಡಿಿಲ್ಲ ಅಷ್ಟೇ ಅವರು ನೋಡಿ ನಮ್ ಫ್ರೆಂಡ್ಸ್ ಇಲ್ಲ ಇವ್ರು ಬೇರೆಯ್ರ ಜೊತೆೇ ಅಡೋದು ಬರೋದು ಮ್ಕೋದ ಆಗ್ಬಿಟ್ಟೆ
ನೀನ್ೇನ್ ಫ್ರೆಂಡ್ಸ್ ಜೊತೆನೆೇ ಆಡಾಡಲ್ಲನ
ಯಾ ಯಾರಲ್ಲ ಒಬ್ಬನೇ
ಹಾ
ಜೀವನ ಪರತ ಒಬ್ಬನೇ
ಎಂಂಗ ಅದ ಎತಿಲ್ಲ ಒಬೋ
ನ ಮತ್ತೆ
ಫ್ರೆಂಡ್ಸ್ ಇದ್ರೆ ಅಷ್ಟೇ ನೋಡಪ್ಪಾ ಅಲ್ಲಿರಕ್ಕಲ್
ನನಗಿದ್ರತ್ ನಿಿನ
ಹಾ
ನನ್ ನಮ್ಮೂರಂಗ ಇದಂಗ ಇದ್ರೆ ಆಯ್ತು ನೀನ್ ಮನಗ್ ಹೋಗಲ್ ನೀನು
ಮಾನಸಿಕವಡ್ ತನ್ನೆ ಉೊಂಡಾನು ನಿಜ ದೊಡ್ಡ ಮಾನ್ಸಿಕ ಬಿಡ್ತೀನಿ ಊಡುಗರಿ ಇರಬೇಕಕ್ಕಲ್ಲೇ
ನಮ್ಮ ಮಡತದಪ್ಪ ನಮಗೆ
ಹ್ಮ್ ಮತ್ತೆ
ಮ ಸೆ ಕೇಂದ್ರ
ಮತ್ತ್ ಸಮಾಚಾರ ನೀನೇ ಹೋಗಕೆ
ಮಂಗಳವಾರ ನೈಟ್
ಆಗ್ಲೇ ಇವನ್ ಕಾಲ್ ಮಾಡಿದ್ದೇಾನನೆ ಬಿ ಸೆಕ್ಷನ್ ಮಲ್ಯ
ಬಿ ಸೆಕ್ಷನ್ ಮಲೆೆ ಎ ಸೆಕ್ಷನ್ ಮಲೆ
ಮಲ್ಲಿಕಾರ್ಜುನ್ ಅಲ್ಲಿ
ನಾಗ ಮಂದಿ ಮಲ್ಲಿಕಾರ್ಜುನರ
ಇ ಬಿಿ ಸೆಕ್ಷನ್ ಮಲ್ಲಿಕಾರ್ಜುನ್
ಹಾ ಬಿ ಸೆಕ್ಷನ್ದಾಗ ಮೂವಾರ
ಡಿಪ್ಲೊಮೋ
ಸೆಕ್ಷಣವಾ
ಹ್ಮ್ ಎ ಸೆಕ್ಷನ್ ಮೂಲಕ ಇಪ್ಪ ಅವನ್ ಕ ಅವನ್ ಕಾಲ್ ಮಾಡಿ
ಹ್ಮ
ಇದು ಯಾಪಲ್ ಮಾತಾಡ ಬಾರೇಏನ ಅಂತನ ಮತ್ತ ಯಶವಂತ ಫೋನ್ ಹಚ್ಚವನ ಇಲ್ಲ ಯಾಪಲ್ ಡನಂತ ಹಾಗದೆ ಒಂದ್ ಹನ್ನೆರಡು ಗಂಟೆಗೆ ನೀನ್ ಹಚ್ಚಿದಾದ್ಮೇಲೆ ಹಚ್ಚೋ್ರ ಎಲ್ರು
ನನಗೆ ಅತ್ತಂದು ಹಳ್ಬೇಕಲ್ ನೀನು
ಮತ್ ಇದು ಸಿದ್ಧಾರ್ಥ ಬೋಗಿ ಅವನು ನಿನ್ನೆ ಹಚ್ಚಾನಲ್ಲ ಮಾತಾಡೋಣ ಅಂತ ಏನ್ ನಾನು ಬಿಟ್ಟಿ ಬಿದ್ದಿರ್ ತ್ತಿನಲ್ಲಿ ಮನೆಯಲ್ಲಿ
ಪ್ಪ ಬೇ ಸಂಜುಗ ಹಚ್ಚನ ಅವನ್ ಫ್ರೀನೇ ಇರ್ತಾನೆ ಮಾತಾಡ್ತ ಮಂದಗೆ ಆಮೇಲೆ ಹಚ್ಚಿದ್ನೇ ನ
ಎಲ್ಲರ ನಿಂತುಬಟ್ರದಕ್ಕ
ಹ